ಹಲೋ
ಹಲೋಕ್ಕ
ಹ್ಮ್ ಅವಾಗ ತೊಂಡ್ರಲ್ಲರು ಸಕ್ಕು ಬತ್ತುು ಸು ತುಬನ ಬರ್ತಲ್ಲ ದವು ಅದ್ರ ಹೆಸರು ಅಂತದ ಅಲ್ಲ
ಶಾಸಮ್ಮ ಶೈಲಾ
ಇದು ಮಾದೇವ ಹೋಗ್ ತಗೊಂಡ್ರಲ್ಲ ಸಂಘ ಹೊಡ್ಕೊಂಡು ಏಳ್ಏಳ್ಡ್ ಸಾವಿರನ ಬಂದ ಅವರಿಗೆ
ಹ ಏಳ್ಏಳು ಸಾವಿರ ಅಂತ ಅಂದ್ರಕ್ಕ ಈಗ ಎಷ್ಟ್ ವರ್ಷತ್ತಕ್ಕ ರೋಡ್ಕೊಂಡ್
ಅವರು ಎರಡು ವರ್ಷ ಆತ್ಲಪ್ಪ ಮತ್ತಕಿ ಟೆಂತ್ ಮುಂದ್ ತಕ್ಷಣನೇ ಹೋದ್ರಲ್ಲ ಅವ್ರು ಎರಡು ಮೂರು ವರ್ಷ ಆತ ಟೆಂತ್ ಮುಗುದು ಸಾನಂದ ಸ್ಟ್ ಇಂಜಿನಿಯರ್ ಮುಗಿತ
ಹ್ಮ್ ಅಲ್ಲಾ ಹತ್ ಸಾವಿರ ಬಂದಿರ್ತೇತನ
ಬಂದಿರ್ತೈತಿ ಹಾ ಯಾಕಿಂದು ಹ ಯಾರ್ದಪ್ಪ ಫರ್ಸ್ಟ್ ಪಿ ಯುಸಿ ಸೆಕೆಂಡ್ ಪಿ ಯುಸಿ ಫಸ್ಟ್ ಇಂಜಿನಿಯರ್ ಮೂರು ವರ್ಷ ಮೂರ್ ವರ್ಷ ಅಂದ್ರ ನೂರಾ ಐವತ್ ವಾರ ಬರ್ತವ ನೂರಾ ಐವತ್ತು ವಾರ ಅಂದ್ರ ಮೂರ್ ಸಾವರ ರೂಪಾಯಿ ಒಂದು ವರಕ್ಕ- ಸಾವಿರ ರೂಪಾಯಿ ಆಗಿರ್ತಾವ ಸಾವಿರ ಅಂದ್ರೆ ಐವತ್ತರಡು ವಾರಾನ ಐವತ್ತು ಐವ ಐವತ್ತೆರಡು ವಾರ ಬರ್ತಾವ
ಮತ್ತೆ ಅಕ್ಕ ಏನು ಹತ್ ಸಾವಿರ ಬರ್ಬೋದನ
ಬರತ್ತ ಅತ್ ಸಾರ ಪಕ್ಕ ಬರ್ತದೆ
ಬಂದ್ರ ಸಾಕ್ ಬಿಡಕ್ ಆತಗ ನಮ್ಮ ಮನೆಯವರ್ಗಅಂತೂ ಹೇಳಳ್ ಬಿಡ್ತಿನಿ ಇದಂತೂ ಕಡಲ್ ಇಷ್ಟತಿನ ಕೊಟ್ ಕೊಡ್ ಸಾಕಾಗೈತ ಅಂತ ಹೇಳಕ
ಹ್ಮ್
ಹ್ಮ ಸು ಇವು ಮೊನ್ನೆ ಕಾಲುಂಗ್ರ ತೊಳಾಕ್ ಹೋದಾಗ ನಿನ್ನನ್ ನನಪ ಅ ನೋಡು ರೇಖಕ್ ನಿ ಕಡೆ ತರ್ಸ್ಕೋತವಿ ಚಲೋ ಇರ್ತಿದ್ದು
ನಾನು ಮೊನ್ನೆ ತಗೊಂಡ ವಯಸ್ ಕೊಟ್ಡು
ಹ್ಮ ಇದನೂರ್ ಮಾಸ್ತ್ ಆಗಕ್ಕ ಚಲೋ ಆದ್ರ ಅಲ್ಲಿ ಬೆಳೆ ಬಾ ಚಲೋ ಬರ್ತತ್ ನೋಡಕ ಗುಲ್ಬರ್ಗ
ಹ್ಮ ಗುಲ್ಬುರ್ಗ ಬೆಳ್ಳಿ ಚಂದ್ರದ ನಂಗು ಮೊನ್ನೇ ಇಸ್ ಕೊಟಿಣ ಒಂದ್ ವಾರಾನ ಹತ್ತು ದಿನ ಆಯ್ತು ಇಸ್ಕೊಟ್ಟರು
ಹ್ಮ್ ನೀನ್ ಹತ್ರಡೆ ತರ್ಸಿದ್ದಿನ್ನುೂ ಇದ್ ಅದು ನೋಡ
ಸದ ತಗೋಬೇಕ ಅಂತ ಹೇಳ ಅಕಿನ ಇದು ಬಡೋ ಏವುದೇ ಸ ಸಿರಿ ಮಾಡ ಬಂದಿಲ ನಮ್ಮ ಕಡೆಗೆ ಮಾಡ್ರೆ ಹೋಗ ನಾನು ಹ್ಮ ತರಕರೆ ಮಾಡಿದ್ದೆ
ಗ ಏನಿಲ್ಲ ನ
ಹೆಣ್ಮಕ್ಳ ಏನಿಲ್ಲ ಹೆಣ್ಮ ಮಕ್ಳು ಅವವುದೇರಿ ಮಾಡೋದ ಹೋಗ್ತಿ ಸಲ್ಲ
ಹ್ಮ ಬ ಶಿಶ್ಯ ಯಾರ್ ಬಂದ್ ಮಾಡಗ್ಯಾರನ
ಅವ್ರದಏನ ಗೊತ್ತಿಲ್ಲ ಅವ್ರ ಇಂತೆಲ್ಲ ಮಾಡೋದ ಇ
ಮಾಡಲ್ಲ
ನಾನ್ ನಮ್ಮ ಮನೆಗ ಏನಿಂತಲ್ಲಾ ಯಾರು ಪಸಂಗ ಇಲ್ಲಾ ನಾನ ಹಬ್ಬಕಿಕ್ಕ ಅವ ಓದಾಡಲ್ಲ ಸಿಂಕು ಮಾಡ ಅತ್ತಿಗೆ ಅಂತತ್ತಲ್ಲ ಗಾರ ಯಾರಾರ್ ಮಾಡೋರು ಬರ್ತ ಮಾಡ್ಬ ಅಂತ ತಿಕುನ ಅವರು ಹದರು ಅವ್ರರುದರು ಅಂತ ಅವ್ರು ಅಂತರು ಇಲ್ಲ ಪರವ್ ತಂಗಿದರದಲ್ಲ ಅವ್ರಿಗೆ ಮಾಡ್ಲಯತ ಸುಮನಜೀವು
ಹಾ
ನಂಗು ನೀನು ಮಾಡೆ ಅತ್ತಿಗೆ ಅಂತಂದ್ರ ಸರಿ ಮಾಡ್ತೀನ ಅಂತಂದೆ ಹ ಮನ್ನಮಾಷಿ ಒಳಗ ಮಾಡ್ಬೇಕಾಗಿತ್ತು
ಹ್ಮ
ಮಾಡ್ದ
ಹ್ಮ್ ಚಲ
ಇಲ್ಲಿ ಒಂದ್ ಸ ತೊಗೊಂಡ್ ಹಾಕಿ ತೊಂಡ ಹ ಹೆ ತಕೊಂಡು ತಕ ಮಾಡ
ಹ ಹ ಅಯ್ಯೋ ಮತ್ತ
ನಿಜಿ ಬರಗದಐತೆ ನಿನ್
ಎಷ್ಟೇ ಅಭ್ಯಾಸ ಲೆಕ್ಕ ಇದದೆ ಒಂದೊಂದ್ಸರಿ ಮಲ್ಲಿಗೆ ಇದು ಎದ್ ಎದ್ದ ಇದು ಮಲ್ಕೊಂಡ್ ಮಲ್ಕೊಂಡ್ ಅಭ್ಯಾಸ
ಆತ ಆದ್ಮೇಲೆ ಮಲ್ಕೊ್ ಬಿಡು ಅಣ್ಣನ ಬರ್ತಾನ ಹೆಂಗಿದ್ರು ಹಾಯ್ ಅನ್ನನು ಬರ್ತಾನೆ ಹೆಂಗಿದ್ರು ಅ ಎಷ್ಟು ಊಟ ಕೊಟ್ಟು ನಿದ್ದೆ ಹುಡ್ಗೂಡು ಒಂದ್ೆರಡು ಸಾಾಸ ನಿನಗೆ ಅವರು ಸಾಕಾಗಿರಬೇಕು ನಿನಗೆ ನನ್ಗೆ ಅವರು
ಇಷ್ಟು ನಾನು ಯವಮ್ಮತ ಜಾಸ್ತಿ ಮಾತಾಡತ್ತೆಲ್ವ ಯವ ಅಕ್ಕ
ಏನ್ ಮಾಡದ ಮಾಡದು ಇದೊಂದ್ ಐಐದು ಅಷ್ಟ ಆಮೇಲೆ ನಿಮ ಮಾಡ್ಕೊಂಡ ನಿನ್ ಕೆಲ್ಸ ನನ್ ಕೆಲ್ಸ ನಾನ್ ಮಾಡ್ಕೊ ಗೊತ್ತೇ ನೀ
ಹ ಅದೇ ನಿಂದಾದ್ರು ಸೀರೆ ಕುಚ್ ಕಟ್ಕೊತ ಹೆಂಗ ಚಂದ ಐತ್ ಬಿಡ ಬತು ಇಲ್ಲಿ ಸೀರಯ ಕುಚ್ಚದು ಕಟ್ಟದೇ ಇಲ್ಲೋಡಕ್ಕ ತಾವಾಗ ತ ತಾವಾಗ ತಾವ ಕಟ್ಕೊತಾವ ಏನ್ ಮಾಡ್ತವಕ್ ಗೊತ್ತಿಲ್ಲ
ಇಲ್ಲಿ ಅವ್ರದವರು ಕಕೋರುದ ನೆಕ್ಸ್ಟ್ ಮತ್ತೆ ಕಟ್ಸೋ್ರು ಅದಾರ ಕೂಡ ಇಲ್ಲಿ ಎರಡು ತರದವ್ರು ಅದಾರ ಆದ್ರೂ ಗುಲ್ಬರ್ಗನು ಗುಲ್ಬರ್ಗನ ಬಾಳ ಮುಂದ ಬಿಿತ್ಲ ಮದಲ್ ಇಷ್ಟ ಎಲ್ಲೋಸ್ಕೊಂತರ್ಲಿಲ್ಲ ಹಿಗೆಲ್ಲ ಡಿಸೈನ್ ಇದು ಮಾಡ್ತಿರ್ಿಲ್ಲ ಈ ಏ ಇ ಸಿಕ್ಕಪಟ್ಟ ಿಸೈ ಗಳು ಕೊಂಂತರ ಬ್ಲೌಸು ಪಪಟಿ ಇದು ಮಾಡ್ತಾರ ಹದು ಬಜಾರ್ ಇಲ್ಲಿೋದು ನಿಜ ವರ್ ಕಾ ಬ್ಲೌಸ್ ಹೊಸ್ಕೋಲ್ಲ ಇಲ್ಲಿ ಬನ್ನಿ ಈಗ
ಅದು ಅಲ್ಲ ಎಂಬ್ರಾಯ್ಡ್ರಂಗ್ ಅಕ್ಕ ಮತ್ತ
ಎಂಬ್ರಾಯಿ್ರಂಗ್ ಮಿನ್ ಬಂದ ಸುಮಾರ ಒಂದವರೆ ಲಕ್ಷ ರೂಾಯಿ ಅಂತ
ಅಕ್ಕ ತೋವಂಬಡ್ಬೇಕಕ್ ಇಲ್ಲಿನಾ
ಇದು ಅದನ ತಗೊಂಡೋ ಅಂದಗತ್ತಿನ ಅದು ಬೇಸ್ಗೆ ಇದು ಫೀಜ ಅಂತ ನಷ್ಟ ನಡೀತೈತೆ ಅಂತ ಆಮೇಲೆ ನಡಂಗಿಲ್ಲ ಅ ಅದಕ್ಕ ವಿಚಾರ ಮಾಡೋೇನ್ ಸ್ವಲ್ಪ
ಸೀಿಸನ್ದಾಗ ಅಂತ ಏನ್ ಇಿಲ್ಲಕ್ಕ ಆಮೇಲೆ ಆಮೇಲೆ ನಡ್ಬಾರಕ್ ಇದ ಆಗತ್ತ
ಕಡಿಮಲ್ಲ ಅಂದ್ರೆ ಸೀಸನ್ ಟೈಮ್ಾಗ ಬಾಳ ಮಂದ ಇದು ಮಾಡ್ತ ಇರ್ತಾರೆ ಮದ್ವಿ ಸೀ
ಆದ್ರ ಮನ್ ಆಗಟ್ರ ಲಾಸ್ಕ್ಕದ
ಹ್ಮ್ ಇಲ್ಲ ಮನೆಗೆ ಇಟ್ಟ ಎಲ್ಲರೂ ಮನೆಗೆ ಇಟ್ಕೊಂಡಾರದನ
ಅಲ್ಲ ಎಲ್ಲಾರ ಮೇ ಆಗದವ್ನು
ಇ ಬಳ ಮಂಜಿ ಬ ಕಲ್ಲಿದೆ ಮನಂತದ ಮನಂತದಂತ ಮಷೀನ್ ಕಡೆಗೆ
ಹ್ಮ್ ನೋಡ
ಳಿಗೆ ಏನಿಲ್ಲ ಅಂದ್ರ ಐ ಐದಾರು ಯಂತ್ರ ಅದಾವ ಇಲ್ಲಿ
ಅಯ್ಯೋ ದೇವ ಅಲ್ಲಿ ಎಲ್ಲಾರೂ ಶ್ರೀಮಂತರಾದಾರ್ ಬಿಡವ
ಇಲ್ಲಿ ನೋಡ್ರ ಅ ಬೆಂಗಳೂರು ಅದು ಅದು ದೊಡ್ ಮಷನ್ ಇದು ಚಿಕ್ ಮಷೀನ್ ಇನ್ನೊ ನಮ್ಗೆಷ್ಟ ಆಯ ನೋ ಅಷ್ಟ ಬರ್ತೈತಿ ಇ ಮಷಿನ್ ಅದು ದೊಡ್ ಮಷೀನ್ ಅಲ್ಲಿ ದೋೋಗ ಗುಡ್ಡಟ್ಟಿಗೆೇಟ್ೊಳಗೆ ಇನಯ ತನ್ನು ದಡ್ ಬಿಡು ಅದು ದೊಡ್ ಮೀನ್ ಇದು ಚಕ್ಕ ಮೀನ್ ಒಂದ್ ಲಕ್ಷ ಎಪ್ಪತ್ ಸಾವಿರ ಒಂದ ಲಕ್ಷ ಎಂಬತ್ ಸಾವರ ರೂಪಿ ಆಗತ್ತ ಇದು ಮನೆಗ್ ಇಕೊಂಡೋಗ ನಂದೇಏ ಈುಕ್ಕಿ ಮಿಷನ್ ಅದು ಬರ್ತಾವ ನೋಡ ಗಾರ್ಮೆಂಟ್ಸ್ ಮಷೀನ್ ಅಷ್ಟ ಇರ್ತೈತೆ ಅದನ್ನು ಅದಕ್ಕೇನು ಟೈಮ್ ಅದಕ್ ಸೆಟ್ಟಿಂಗ್ ಮಾಡ್ಬೇಕಕ್ ಅಷ್ಟೇ ಡಿಸೈನ್ ಸೆಟ್ಟಿಂಗ್ ಮಾಡಿ ಆ ಇದು ಹಾಬ ಬಿಟ್ರೆದಕ ನಾವೇನ್ ಕುಡಪ್ಲೇ ಇಲ್ಲ ತಾನ ದಾರ ಕಟ್ಟ ಆತೈತಿ ತಾನ ತನ್ ಆಗ್ತೈತಿ ತಾನ ಇದ್ ಮಾಡ್ಕೊತೈತಿ ತದಷ್ಟ ಮತ್ತತ್ ಅದು ಡಿಸೈನ್ ಮಾಡಿದ್ಮೇಲೆ ಬಟ್ಟಿ ಫ್ರಂಟ್ ಬ್ಯಾಕು ಚೇಂಜ್ ಮಾಡ್ ಹೋಗಬೇಕಕ್ ಅಷ್ಟೇ ಅದ ಕೆಲಸ
ಹಾ
ಒಂದು ದಿನಕ್ಕೆ ಎರಡು ಸಿಂಪಲ್ ಇದ್ದ ಅಂದ್ರೆ ಎರಡ್ ಹಾಕ್ಬೋದುವರ್ಗ ಸ್ವಲ್ಪ ಗ್ರ್ಯಾಂಡ್ ಆಗಿದ್ವು ಅಂದ್ರ ಒಂದ್ ಹಾಪ್ ಹೋದು
ಎಷ್ಟು ರಕ ರೇಟ ಐದ್ ಸಾವಿರ ರೂಪಾಯದನುು
ಏ್ ಅಷ್ಟ ಇ ಅದ ಅದೇ ಒಂದು್ ಬ್ಲೌಸ್ ಸಿಂಪಲ್ ಅಂದ್ರೆ ಬಿನು ಆರ್ನೂರು ರೂಪಾಯ ಮಾಲ ಅದ ನೋಡು
ಅಷ್ಟ
ಹ್ಮ್
ಮತ್ತ್ ಛಲೋಲಕ್ಕ ಆತ ಆದ್ರೂ ಹುಬ್ಳಿಯಗ ರೇಟ್ ಜಾಸ್ತಿವ
ಒೇದ ಆಗ್ತೈತಿ ಮಷನ್ ಮ್ಯಾಲ ಆ ಮಷನ್ನ ಮ್ಯಾಲ ಹಾಕ್ಬಿಟ್ಟಿ ಅಂದ್ರ ಅದ್ರ್ ಪಾಡಿಗದು ವರ್ಕ ಆಗ್ತೈತಿ
ಹ್ಮ್ ಆದ್ರೂ ಒಮ್ಮೆ ಕಷ್ಟಪಟ್ಟು ಒಂದವರೆ ಲಕ್ಷ ತರ್ತತಿ ಅಲಾ ಏನ್ ಬಿಡಾಕ ಸೀಸನ್ ಇತ್ತಂದ್ರ ಆರಾಮ್ ತಗೋಬೋದ ಬಿಡ
ಸೀಜನ್ ಇದ್ದಾಗ ಗಳಿಸಕೋಬಹುದು ಅದು ಸೀಜನ್ ಇದ್ದಾಗ ನೋಡ ಸಾಕಾಗಷ್ಟು ಬಟ್ಟಿಗಳು ಬರ್ತಾವ ಇಲ್ಲಿ
ಹ್ಮ್ ಅದೇ ಅಂತೀನಿ
ರ್ತ ಮರಿ ಹಾರಲ್ಲ ಮನ್ನಿ ಬಂದಾಗ ದುಡಿತಿತ್ ಅಂದ್ರ ತಗೋ ಇಸ್ಕೊಡ್ತೀನಿ ಅಂದ್ರ್ ನಾನೇ ಬೇಡ ಇರ್ಕಷ್ಟು ಮನಿ ಆಕಷ್ಟು ಕಟ್ಟಿ ಕೆಳಗಡೆ ಒಂದು ಅಂಗಡಿ ಗಿಂಗಡಿ ಮಾಡ್ಕೊಂಡು ಏನಾರ ಮಾಡ್ಕೊಂಡು
ಹ್ಮ್ ಕರೆಕ್ಟ್ ಅಕ್ಕ ಇನ್ನೊಂದ್ ವರ್ಷ ತಾಳಕ್ಕ ನೀನ
ಬಿಡ್ರಿ ಅಂತ ಅಂದೆ ನಂದ್ರೆ ಮ ಅಂದ್ರ ಬಾ ಇಸ್ಕೊಡ್ತೀನ್ ಬಾ ಒಂದು ತಿಂಗ್ಳ ತಿಂಗ್ಳ ಕಟ್ಕೊಂಡ್ ಹೋಗ್ತೀನಿ
ಇಲ್ಲಕ್ಕ ನೀನ್ ಸುಮ್ನೆ ಈಗೇನು ತೋ ಬ್ಯಾಡ ಬಿಡ ಅನಿಸ್ತೇತಿ
ಅದಕಗೆ ಸುಮ್ನೆ ಬ್ಯಾಡ ಇರಿ ನೋಡಣ ಮನಿ ಕಟ್ಟತ್ಗೆ ಒಂದು ಅಂಗಡಿ ಮಾಡಕೊಳ್ಳೋಣ ಆ ಕಡೆ ಶಿಲ್ಪಾನು ಅದೇ ಕೆಲಸ ಮಾಡ್ತಳ ಹೆಂಗಿದ್ರುನು ಆಕಿನೂ ಟೈಲರಿಂಗ್ ವರ್ಕ್ ಇದೆ ಮಾಡ್
ಅಲ್ಲೇ ಐತೇನಕ್ಕ ನಿಮ್ಮ್ ಮನೀನೂ
ಅಕಿಂದು ನಮ್ದು ಎಲ್ಲ ಒಂದ ಕಡೆ ಇದಾವ ಸೈಟ್ ಮೂರು ಮಂದಿವು ನಮ್ದು ಶರಣಂದು ಅಕಿಂದು ಒಂದ ಕಡೆ ಇದಾವ
ಹ್ಮ್
ಮೂರು ಮಂದಿವು ಅಲ್ಲ ಕಕೊಂಡ್ರ ಬರ್ತೈತಿ ಅಕಿ ಹೆಂಗಿದ್ರು ಇದ ಕೆಲ್ಸ ಅಕಿನೂ ಸೀರಿ ಕುಚ್ ಕಟ್ಟೋದು ಬ್ಲೌಸ್ ಹೊಲಿಯುದು ವರ್ಕ್ ಹಾಕುದು ಇದ ಐತಾ ಇಬ್ರು ಏನ ಒಂದ್ ಮಾತಾಡ್ಕೊಂಡು ಒಂದ್ ಅಂಗಡಿ ಹಾಕದ್ವಿ ಅಂದ್ರ ಇಬ್ರು ಬಾಡಗಿ ಕಟಗೊಂಡು ಇಬ್ಬರು ಇದು ಮಾಡ್ಕೊಂಡ್ರ ಬರ್ತಯ್ತಿ
ಅಷ್ಟ ಮಾಡ್ಬಿಡ್ರಿ ನಿಮ್ದು ಎರಿಯ ರಿಚ್ ಎರಿಯ ಏನಕ್ಕ ಈಗಿರೋದು
ಹ್ಮ್ ಚೆನ್ನಾಗ ಐತದ ಬಸ್ಸ್ಟ್ಯಾಂಡಿಗೆ ಎಲ್ಲದಕ್ಕೂ ಹತ್ರ ಐತಿ
ಹ್ಮ್ ಚಲೋ ಆತ ಬಿಡಕ್ಕ
ಏರಿಯಾ ಚೆನ್ನಾಗೈತೆ ಆಕಡೆಗೆಲ್ಲ ಬಸ್ ಸ್ಟ್ಯಾಂಡ್ಗೆ ಹತ್ರ ಮೇನ್ ರೋಡಿಗೆ ಐತ ನಮ್ದ್ ಜಾಗ
ಹ್ಮ್
ಒಳಗಡೆ ಏನಿಲ್ಲ
ಅಣ್ಣಂದು ಒಂದ್ ಐತಲ್ವಾ ತರ್ಟಿ ಫೋರ್ಟಿ ಏನಕ್ಕ
ಹ್ಮ ಥರ್ಟಿ ಫೋರ್ಟಿ
ಪ್ಲಾನಿಂಗ್ ಈಗ ಸ್ಟಾರ್ಟ್ ಮಾಡ್ಯಾರನಾ
ಪ್ಲಾನ್ ಅಯೋ ಮೊಬೈಲ ನೋಡ್ತಾರ ನೋಡ್ತಾರ ನೋಡ್ತಾರ ತಲಿನ ಕೆಟ್ಟ ಹೋಗ್ತೇತಿ ನಿಮ್ಮ ಅಣ್ಣ
ಡೂಪ್ಲೆಕ್ಸ್ ಮನೆ ಏನಕ್ಕ ತಲಲಿ ಇರೋದು
ಹಾ ಡೂಪ್ಲೆಕ್ಸ್ ಮನೆನೆೇ ಇದೆ ತಲಿ ಒಳಗ ಮತ್ತ ಪದೇ ಪದೇ ಕಟ್ಟಕ ಆಗಲ್ಲ ಒಂದ್ ಸರಿ ಚಂದಾಗ ಕಟ್ಟಬಿಡೋಣ ಅಂತ ಅವ್ರು
ಮನೀದ ಬಾಳ ಆಸೆ ಐತಕ್ಕ ಮನಿ ಕಾರು ಮನಿ ಕಾರ
ಕಾರು ಮನಿ ಕಾರು ಹುಚ್ಚ ಜಾಸ್ತಿ ಐತವ್ರಿಗೆ
ಖರೇನಕ್ಕ ಜಗೈತಿ
ಬಂಗಾರದೊಂದು ಹುಚ್ ಹಿಡದ್ ಬಿಟ್ಟಾತ್ಲೆ ನಿಮ್ಮ್ ಅಣ್ಣಗ
ಅಣ್ಣಾಗ ಬಂಗಾರ ಹುಚ್ಚಿಡದೈತ
ಹಾಂ
ಮತ್ತೆನ್ ತೊಂಡ್ರಿವ
ಸದ್ಯಕ್ಕೆ ಈಗ ಏನು ತಗೊಂಡಿಲ್ಲ ಈಗ ನಮವ್ ಎಲ್ಲಾ ಮುಗದಾವ ಅವರು ಅವ್ರ ತೊಗೋ ತೊಗೋಣರದರ ಈಗ
ಯಾರ್ ಏನ್ ವ ಮನಾರ್ ದಪ್ಪನ್ ಚೈನಾನಾ ಮಾಡ್ಸಯರಲ
ದಪ್ಪನ ಚೈನಾ ಮಾಡಿಸಿದ್ರ ಉಂಗರುಗಳು ಬಾಕಿ ಆವಾ ಅಲ್ಲ ಇನ ಓಸು ದಂಡಿಗೆ ಉಂಗುರು ಮಾಡ್ಸ್ಕೊಂತಾರ ಅಂತ ಎಣ ಎಂಟು ಉಂಗುರ್ ಮಾಡ್ಸಸ್ಕೊಂತಾರಂತ ಎಂಟು ಬೆರಳಿಗೆ ಉಂಗುರ್ ಮಾಡಸ್ಕೊಂತಾರಂತ ಒಂದು ಬ್ರಾಸ್ಲೆಟ್ ಮಾಡ್ಸ್ಕೊಂತಾರಂತ
ಏ ಎವ್ವಾ ನಾ ಒಲ್ಲವ ಅನ್ನ ಏನು ಇಷ್ಟ ಚೇಂಜ್ ಆಗ್ಯಾರವ ಅಕ್ಕ
ಹ್ಮಞ ನಮ ಮುಂದೆ ಎಲ್ಲಾ ಮೆರೆದರ್ ಮುಂದೆ ನಾನೂ ಮೆರಿ ಬಬೇಕು ಈಗ ತಲ್ಲಿ ಕೆಟ್ಟಬಿಟ್ಟಿದರು
ಕರಿ ಅಕ್ಕ ಆದ್ರೂ ಆದ್ರೂ ಅಣ್ಣ ಈ ತರ ಎಷ್ಟ ಯಾವತ್ತು ನೋಡಿಲ್ವ ನನ್ ಬಾಳ ಚೇಂ್ ಆಗ್ಯರ ಅನ್ನ
ಹ್ಮ್
ಮುಂಚೆ ಎಲ್ಲ ಇವ ನೀ ಕೊಡ್ಸಿದ್ ಬಟ್ಟೆ ಹಾಕೊಂಡ್ ಇದನ್ ನೀ ತಂದಿದ್ ಗಿಫ್ಟ್ ನಾಗ ಹಾಕೋತಿದ್ರ ಅವ್ರೀ ಎಲ್ಲ
ಈಗ ಇಲ್ಲ ಈಗ ಈಗ ಹಾಕೋಬೇಕು ಉಡ್ಕೋಬೇಕು ತೊಟ್ಕೋಬೇಕು ಎಂಡಿಗ ಹಾಕಸ್ಬೇಕು ಮಕ್ಳಗ ಹಕಸ್ಬೇಕು
ಈಗಿಂಗ ಫುಲ್ ಚೇಂಜ್ ಅನ್ನ ಮೊದ್ಿನ ಕಲ್ಯಾಣ ಅನ್ನ ಅಲ್ಲಿ ಈಗ
ಈಂದಿನ ಕಲ್ಯಾಣ ಅಲ್ಲಿ ನೋಡ್ತಿರ್ತಾರ ನೋಡ್ತಿರ್ತಾರ ಡಿಸೈನ್ ಗಳು ಉಂಗುರು ಡಿಸೈನ್ ಗಳು ಅಂತರ ಅದು್ ಎಷ್ಟು ಸ್ಕ್ರೀನ್ ಶಾಟ್ ಹೊಡದಿ ಇಟ್ಟಾರ ಲೆಕ್ಕದೇ ಇಲ್ಲ
ಕಷ್ಟು ಮಾಡ್ಸ ನನಕ್ಕೆ
ಇಲ್ಲ ಮನಿ ನೋಡ್ತಾರಾ ಇಲ್ಲ ಡಿಸೈನ್ ನೋಡ್ತಾರ ಇಲ್ಲ ಮನಿ ಡಿಸೈನ್ ನೋಡ್ತಾರ ಇಲ್ಲ ಬಂಗಾರ ಡಿಸೈನ್ ನೋಡ್ತಿರ್ತಾರೆ ನಾನತ್ರರು ಸ ನೋಡುವಾಗ ಮಮ್ಮಿ ನೋಡ ಪಾಪ ನೋಡಲ್ಲ ಇತ್ತರ್ತ
ಅದು ಬಾಯಲೆ ಹಾಕ್ಕ
ನಿಮ ಪಪ್ಪ ಹುಚ್ಚಿೋದ ಇದ್ಮಳಿ ಬಂಗರದ್ದ ಇರ್ತಿಲ್ಲ
ಅದು ಅಂತೀನಿ ಹ ಅದ್ಭುತ ಅದಾರ ಹೋಗತ್ತ
ಮಾಡತರ್ ಮಾಡಿ
ಮಾಡ್ಲಿ ಅಕ್ಕ ಮಾಡ್ಲಿ ಏನೇನ್ ಮಾತಾರ್ ಮಾಡ್ಲಿ ಆದ್ೂ ಬಾಳ ಚಂದ ಯತ್ ಬಿಡವ ಅಂತ ಇಂತ ಅತ್ತಗ
ಎಂಗೋ ಒಂದು ಕಡಕೊಂಡದ ಒಂದು ಪಡಕೊಂಡೀಲ್ಲ ಅದು ಒಂದೇ ಇದು
ಖುಷಿಯಕ್ಕ ನಿನ್ ತಾಳೆ ಚೆನ್ನದ ಎಲ್ಲ ಮತ್ ಕಳ್ಕೊಂಡಿದ್ರಿ
ಇಪ್ಪತ್ತೊಲೆ ಕಳ್ಕೊಂಡ ಈಗ ತಗೊಂಡಿದ್ ಬ್ರ ಹನ್ನೆರಡು ತೊಲಿ ಇನ್ನು ಎಟು ತೊಲಿ ಕಡಿಮೆ ಐತೆ ನೆನೆಸ್ಕೊಂಡ್ರ ಮೂನ್ಲೇ ಲಾಸ್ ಇವು ತಾಿ ಚೆಜ್ ಮಾಡಸಾಗಲ್ಲ ಹುಷಾರಾಗ ಬಿಟ್ಟೆ ಬಿಡ ನ ಅವ ಿದ್ದಿಲ್ಲ ಅ್ರೆ ಈಗಏನ್ ಮಾಡ್ತನ್ ಆಗ್ತತಿರಿಲ್ಲ ಸುಾ
ಹದು ಅದೇ ದೇವ್ರಕ್ಕ ಕಡಿ್ಮಿ ರೇಟ್ನಯಾಗ ಇದನ್ ಮಾಡ್ಯ ನಿಮ್ದ
ಈಗ ಅವಾಗ ಎಲ್ಲಿ ಎಪ್ಪತ್ ಮೂೂರ ಇತ್ ನಾವ್ ಮಾಡಸ್ಬೇಕಾರ ಇಲ್ಲಿ ಡಬಲ್ ಆಗೈತಿ ಒಂದವತ್ತು ತಗೈತಿ
ಹ್ಮ್ ಮತ್ತ ಹೌದ ಕಡಿಮೆ ಆಾಕತ್ಂತಾರವಾ
ಏನ್ ಕಡಿಮೆ ಆಗ್ತತಿತ್ಲಪ ಗೊತ್ತಾ ಆಗ್ತಿಲ್ಲ ನೋಡ ಹೋಗ ಕಡಿಮೆ ಆಗ್ತೈತ್ಂತ ಜಾಸ್ತಿ ಆಗ್ತೈತ್ ಅಂತಾರ ಅದ್ ಏನ್ ಮಾಡ್ತೈತೋ ಗೊತ್ತಿಲ್ಲವ
ಹ್ಮ ಏನೇಏನ್ ಆಗತ್ತನ ಅಕ್ಕ ಗೊತಿಲ್ಲ ಒಟ್ಟನಲ್ಲಿಾದ್ರರು ಮಾಡಿಸಿ ಒಳ್ಳೆ ಕೆಲ್ಸ ಸ ಮಾಡಿದ್ರಿ
ಹ ಸದ್ಯಕದಲ್ಲಿ ಸುಧಾರ್ಶನ್ ನೋಡಂಚೂರ್ ಅವಾಗಿೇನ ಅಷ್ಟ ಇದು ಇಲ್ಲಿ ಟೆನ್ಷನ್ ಇಲ್ಲ
ಂದ ನೋಡು ಸಾಲ ಒಂದ ತೀರ್ಸ್ಕೊಂಡಂದು ಆರಾಮರ್ತತಿ
ಇನ್ನೊ್ ಚೂರ್ ಐತಿ ನಂದು ಅದೊಂದ್ ಚೂರ್ದ ಇನ್ನೊಂದ್ವಪ್ ದಿವ್ಸ ಒದ್ದಾಡ್ಬೇಕಕ್ ಸನ
ಎಲ್ಲಾರ ಒಂದ್ ಐದ್ ಐದಾರ ಲಕ್ಷ ಕೊಟ್ರಂದ್ರಕ್ಕ ನೀ ಆರಾಮ್ ಎಲ್ಲ ತೀರಿಸಿ ಒಂದ್ ಕಡೆ
ಎಲ್ಲು ಚೀಟಿ ಹಾಕೋಬೇಕ್ರ ತಿಗ ಹೇಳಿದ ಚೀಟಿ ಹಾಕೋತಿರಂದೇ ನೀ್ವ ಹಾಕೋಕ ಅಂತಂದ
ಚೀಟಿ ಹಾಕೋತಿ ಅಷ್ಟ್ ಮಾಡಿ ಯಾರ್ಯಾರೋದು ಅಷ್ಟು ಕಟ್ ಬಿಡಕ
ಹ್ಮ ನನ್ಗ ಇವು ಹೆವಿ ಅಂದ್ರ ಐ್ ಪರ್ಸೆಂಟ್ ಇದ್ದವು ಹತ್ತು ಪರ್ಸೆಂಟ್ ಇರೋ ನಿಮ್ದಷ್ಟು ಟೆನ್ಷನ್ ಇಲ್ಲೆ ನೀನ್ ಮೂ ಪರ್ಸೆಟ್ ಐಲ್ಲ ನಂ ಟನ್ ಇವುಐ ಪರ್ಸಂಟ ಹತ್ತು ಪಸೆಟದ ತಿಲಿಿಡ
ಐದು ಹತ್ತಿ ಎಷ್ಟು ತಕ್ಕ
ಇದಾವಲ್ಲೇಪ ನಮ್ಮ ಮನಿಯವ್ರ ಹತ್ರ ಒಂದು ಭಾರತೀಯ ಹೆಸರನಾಗ ಆಯ್ತಾ ಒಂದ್ ನಾಗನ ಹೆಸರ್ನಾಗ ಒಂದ್ಯ್ತಾ ಹ್ಮ ಅಲ್ಲಿ ಒಂದ್ ಎರಡ್ ಮೂರ್ ಲಕ್ಷ ಐತಿ ನಾವುನ್ ಹತ್ರ ಒಂದ್ ಎರಡ್ ಮೂರ್ ಲಕ್ಷ ಐತಿ
ಹ್ಮ್
ಅವ್ರು ತರ್ಸ್ಕೊಂಡ ಹೊರೆಗೂ ಸ್ವಲ್ಪ ಟೆನ್ಷನ್
ಇರಕ್ಕ ಹಸ್ತೀನಿ ಒಂದ್ ನಿಮಿಷ
ಹ್ಮ್ ಸರಿ ಅಣ್ಣ ಬರ್ತಾರ ಅನ್ ತಗೋ ಕೆಲ್ಸ ಮಾಡ್ಕೊ
ಹ್ಮ್ ಹ್ಮ್ ಆಯ್ತಾ ಅಳಕ್ಕಮ್ಮತ್ ಹಸ್ತನಂತ
ಹ್ಮ್ ಸರಿ ಹಚ್ಚಾಕ ನ ಮಗಲ್ಲಿ ಹೇಳ್ಬಿಟ್ಟೆ ಹಚ್ಚ ಹ್ಮ್ ಹ್ಮ್
ಸರಿ ಬಾಯ್ ಹಾ ಮಸೂರ